ಹಲೋ ಏಮಣತ್ರರು ಪ್ಪ
ಈ ಇದ ಗೊತ್ತ ಮತ್ಾರ ಹೆ ಹರ್ಕೊಂಡಸ
ಹ
ಹ್ಮ
ಹ್ಮ ಅಡ್ನೇ ಅರನೇದ ಒಟ್ಟಿ ರಾತಲ್ಲಿ ಏಮ್ ಮರ್ಕೋದು ದನ ಆರ್ಕೋದು
ಅದಕ್ಕೆ ಅರ್ ೆ ಪುಚತದೆ ಮಾತ ದಗಂದ
ಹಓ ಗೋ ನಣ ಬೆರ್ಸತ್ಪ
ಬಲ್ರು ಮಾ ಕ ಮಾಡ
ಯಾರ ಅವರ
ಕ
ಹಲೋ
ಹಾ
ತಾಜ್ ಒಟ್ಟ ಏನ್ ಕಲ ಸ್ ಲಕ್ಕ ಹತ್ ನಿಮ್ಮ ಶಿಟಾವಡೆ ಆತ್ ನೀ ಹಾ ಬಾಧಾರತ ಶಿಿವಾಯನು ಹಾ ಹ
ನ ಅಲ್ವಾ ಪಲ ಮಾತ್ಫೋನ್ ಅಚಾರತ್ ಮಾ ಮಾಡ್ಕ ಹ ಅರಿನ್ಯಾಗ ಹ್ಯಾಸ್ಗೊಲ್ದತ್ತ..... ಆಯಿತಲ್ಲ ಇಂಗ್ಯಾಯಿಸಿ ಹೊಡದ್ ಬೀಡಾ ಅಂಗಾಸಿ ಹೊದ್ರಾಯಿತು ಹಲೋ ಹಲೋ...... ಹಾ ಇವರು ಬಂದಾರನಂತ ಹಾ.... ಹಾ ಲೋ ಹಾ ಕೇಳತತೆ ಕೆಳತತ್ತ
ಹಾ ಏನ್ ಮಾಡತಿರ್ ಪಾ ಸ ರರಾಮದರ್ಲು
ಹ ಆರಾಮ್್ದ ನೀವ್ ಆರಾಮದಲಯಾ
ಹಾ ಆರಾಮ್ದೇ ನೋಡ ಹಂಗದೀ ನಾವ ನಿಮ್ಮಟ್ಟೆ ಏನ್ ಆರಾಮಿಲ್ಲ
ಹಾ ಮತ್ತತ್ ಧಾರವಾಡಕ್ಕ ಏನ್ ಮಾಡಳೆ
ಹಾಂಗೇನಿಲ್ಲ ಬರ ಅಟ್ಟ ಅಟ್ಟ ಕಟ್ಟ ಇ ನಿಮ್ಮ
ಹಾ ಬಚೆನು ಬತ ಅಲ್ಲಾ ಮ ಧಾರವಾಡಕ್ಕೆ ಅಂದನ್ ಮಾನ್ಯ ಮತ್ ಇ ನಾವು ಬಂದಿವವ ಅಲ್ಲ ಹ್ಮ ಬ ಯಂತ ಬಾ ಅಂತಾಗ ನೀವು ಬಂದಿ ಒ ನಾವು ಬಾಂದಾಗ ಹೋಗುದು ಕಾಲೇಜ್ ಚಲಾಗ ಹೋಗುದು
ಏ ಬತ್ ಬಾಂದಾಗ ಎಲ್ಲಿ ಹೋ ಮಾರ ಹೋಗ್ಬೇಕ ನಾಿದಕ್ತ್ತ ಒನ್ ಕಾಲೇಜ್ ಕದಕ
ಕಾಲ ಮರ್ತ ನಾನ ಎಲ್ಲಿದಯಾ ನೀನ್ ನಿಮ್ಮಾರ ಐಡಿ ಬಿಟ್ಟಿದಪ್ಪ ನನ್ಗೆ ಯಾರ ಅಲವ ಹಲೋ ಇವನ್ ದರ್ಶನ್ಂದ ಏನು ಅದ ಪ ಪೂಣ ಬರಾದ ಹರಪ್ಪ ಅಲ್ಲ ದರ್ಶನದ